ಹಲೋ ಸರ್
ಹ
ಹಲೋ ಸರ್ ಹೇಳಿ ಸರ್ ನೀವು
ಯಾವ ಸದು
ಸರ್ ನಮ್ದು ನಾಗನತ್ರ ಸರ್ ನಿಮ್ದ ಯಾವರು ಸರ್
ನಮ್ಲ್ಲೋಗಲಿ
ಹೌದಾ ಸರ್
ಮಳೆಯಲ್ಲ ಸರ್
ಇಲ್ಲ ಸರ್ ಮಳೆ ಇಲ್ಲ ಸರ್ ನಿಮ್ದಸ
ನೌನ್ ಅದ
ಹೌದಾ ಸರ್
ಹ ಊಟ ಆಯ್ತಾರ
ಆಯ್ತು ಸರ್ ನಿಮ್ದು
ನನ್ನದು ಆಾಯ್ತು ಸರ್
ಹಾ ಓಕೆ ಸರ್
ಏನ್ಡ್ತಿದ್ರಸ
ನ ಕೊತಿ ದಿವಿಸ
ಕೆ ಕೆ
ಓಕೆ ಸರ್ ನೀ ಹೇಳ
ಏನ್ ಮಾಡತಿದ್ದು ನಾ ನಿಮ್ ಜೊತೆ ಮಾತಾಡ್ತಸ
ಹೌದಾ ಸರ್
ಏನ್ ಮಾಡ್ತಿದ್ರಾ
ಹೇಳಿ ಸರ್ ಸರ್ಸ ಮಾಮೂಲಿ ಸರ್
ಏನು
ಅೇ ಸ್ಕೂಲ್ ಡ್ಯೂಟಿ
ಹಾ ಹ ೆ ಕೆ ಸ ನಮ್ದ ಏನಿಲ್ಲಸ ಏನ ಅಷ್ಟೇ ಏನಿಲ್ಲ
ಎ ಸ
ನೀವೇ ಹಳ್ಬೇಕ ಸರ್ ನೀವ ಸಕಾರ
ನೀವು ತನಸಹ ಸಾಹಕಾರ ನಾವ
ಹ್ಮ ಕೆ ಓಕೆ ಸರ್
ಓಕೆ ಓಕೆ ಸ ವಿಷ ನೀ ಎಕ್ಕೆ
ನಿಮ್ಮ್ ಊರ್ ಬಗ್ಗೆ ಸರ್ ನೋಡಮ್ಮ
ನಮ್ಮೂರ್ ಬಗ್ಗೆ ಏನ್ಸ ಅಂತ ಇದೇನಿಲ್ಲ ಸರ್ ನಮ್ದು
ಹ್ಮ್ ನಿಮ್ಮ್ೂರ್ಗೆ ಮನೆೆ ಬತರದು
ಬ ಸುಮಾರು ಸರ್ ಇವತ್ ಬರ್ತಾದೆ ನಿನ್ನೇನ್ ಸುಮಾರು ಬಿೀಡ್ತಿ ಇವತ್ತು ಸುಮಾರು ಬರ್ತೈತೆ ಮಳೆ ಔಟ್ನಲ್ಲಿ
ಓಕೆ ಓಕೆ ಓೆ ಸರ್
ಹ ಸರ್ ನೀರು ಪ್ರಾಬ್ಲಮು
ನಮ್ಮೂರ್ಗನ ಇಲಿಲ್ಲ
ಹೌದು ಸರ್ ನೀರ ಪ್ರಾಬ್ಲಮ್ ಅಬಡದು ಈಗ
ಹಾ
ನೀರು ವಸ ಹೊಸಗಳೊಳಗೆ ನೀ ಸಿಕ್ತ ಮ್ಕ ಆಗ್ತಿದೆ ದನದಗಳಗೆ
ನಮ್ದು ನಿಮ್ಗೆ ಏನೊಂದ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೆ
ಹೌದೌಸಾ ನೀರು ಒಂದ್ ಸ್ವಲ್ಪ ಈಗ ಅದೇ ಅಂತ ಹೇಳ ನ ಹುಡುಗೆ ನಲ್ ಬಿುಟ್ರಿ ಏನಲ್ಲಸ
ೆ ಕುಡಿಯಕ್ಕೆ ನೀಲ್ಲ ಸರ್ ನಮಡೆ
ನಾತರ ಆವಡ್ತಾನ ಕಷ್ಟಾಸ
ಬ ಕೊಡ್ ನೀ ಸೇ ಬಡಲ
ಮಂದಬಿಡಿ ಸಾರ್ ಅದಗ ಜತ್ಗೆಾರೋಗ್ ಬಿಡಿ ಸಾರ್
ಹಾ ಏನ್ ಅಂತಿದ್ದೀರಾ ಸರ್ ನೀವು ಡಿಗ್ರಿ ಯಾವ ಕಾಲೇಜ ನೀವ
ಅರೆಷ್ಟ ತೋಡಿ ಜೀವಿ ಕೂಡ ಕಾಲಸ
ಓಕೆ
ನಿಮ್ದುಸ
ಮಾರಾಜ ಕಲೆಜು
ಹೌದಸ ಎಷ್ಟು ಸೆಕೆಂಡ್ ಏಲ್ಲಿ ಮುಗಿಸತರಿ ಸ
ಸೆಂಡ್ ಮುಗಫಸ್ಟ್ ಇಯರ್ ಮುಗಿತಾ ಹೋದ ಸೆಕಂಡ್ ಇರ್
ಹೌದಸ ಚಗ ಸೆಕಂಡ್ ಪ
ಸೆಕೆಂಡ್ ಪ್ರೇಜ ಸಿ ಮುಗಿತಾ
ಎಲ್ಲೋಬದ್ದು ಸರ್ದು
ನಮ್ ಜೀವಿಗಳ ಆನೂರು ಹ ನೀವು ಓಕೆ ಓಕೆ ಓಕೆ ಸರ್
ಹೌಸಾ
ನೋಡಿರ ನಿಮ್ಮ ಎಷ್ಟನೆನ್ತ ನಿಮ್ದ
ಹ ಉಮೇಶ್ ಅಂತಸ ನಿಮ್ದುಸ
ಅರವಿಂದ ಅ
ಹೌದ ಸರ್ ನೀವುಂತಾನೆ ಸರ್ ಸಾವಕಾರು
ಿ ಸರ್ ನೀವ್ ಹೇಳಿ ಸರ್ ಏನ್ ಸಹಕಾರ ಎಲ್ಲ ನಿಮ್ಮೂಊರ ಹಬ್ಬ ಬಗ್ ಹೇಳ ಸರ್ ನೂರಾಮ
ನ ಮೂೂರ್ಲ ಹಬ್ಬಸಾರ ಎಂಟು ದಿನದ ಹಬ್ಬ ಸಾರ
ಹಾ
ಹೊರ್ಸ್ ದಿನ ಮಾಮೂಲಿ ಆ ಕಂಬ ಹಾಕ್ತಾರೆ
ಹಾ
ಅಲ್ಲಿೆಯಿಂದ ಸ್ಟಾರ್ಟ್ ಹಬ್ಬ ನಮ್ಗೆ
ಹಾ
ಮಂಗಳವಾರ ಹಾಕ್ತಾರೆ ಕಂಬನ ಹಾಡು ಕುಣಿತ
ಹಾ
ಆತರ ಮಾಡ್ತೀನಿ ನಾಲ್ಕ್ ದಿನ ು ಲಾಸ್ಟ್ ನಾಲ್ಕು ಐದದು ಸಾರ್
ನಿಮ್ಮ್ೂಊಲ್ಲಿ ಹುಡುಗರು ಜಾಸ್ತಿ ಇದ್ದಾರಾ
ಹಾ ಸರ್ ಇದ್ದಾರೆ ಸರ್ ಹುಡುಗರು ಫುಲ್ಗಿದ್ದಾರೆ ಸರ್ ನಮ್ಮೂರು ಹುಡುಗರು ಇದ್ದಾರೆ ಸಾರ್
ನಮ್ಮೂಊರಲ್ಲಿ ಇಲ್ಲ ಸಲ್ಲ ಎಲ್ಲ ಎಲ್ಲಾ ಎಲ್ಲ ಹೋಗ್ಟ್ಟಿದ್ದಾರೆ ಸಾರಾ ಮಳಕನ್ನು ಊರ್ಬಿಟು ಹಬಟ್ಟುಸ
ಇಲ್ಲೇ ಸರ್ ನಮ್ಮ್ೂಊರ್ಲಿ ಇದ್ದಾರೆ ಯು ಸ ಮಾಡಿದಿದ್ದಾರೆ ಅಂತಂದು ಕೆಲಸ ಮಾಡ್ಕೊಂಡು ಇದ್ರ ಅವ್ರ ಊರ್ಲೆೇ ಮಾಮೂಲಿ ಬಿಿಸ್ಿನಸ್ು ಟ್ಯಾಟ್ರರಿ
ಹ ತತಾ ಹಿದ್ರಸ ಎಲ್ಲ ನಮ್ ದರಕ್ ಕುಡ ಕಸ ಹೋದ್ರ ಹಂಗೆ
ಹೌದೌಸಾ
ಹ್ಮ್ ಏನ್ ನಿಮ್ಗೆ ಎಕ್ಸಾಮ್ ಅಂತಲ್ಲ ಯಾವತ್ ಎಕ್ಸಾಮ್ ನಿಮ್ಗೆ
ಸರ್ ಟ್ವೆಂಟಿ ಫೈ್
ನಮ್ ಟ್ವೆಂಟಿ ಫೈವ ನಮ ಮುಗಿತ ಟ್ವೆಂಟಿ ಫೈವ ೈನಲ್ ಮು
ಹೌದಾ ಸ
ಹಾ
ಯಾವ್ ಸಾರ್ ತಗೊಂಡಿರ ಸಬ್ಜೆಕ್ಟ್ ಕೋರ್ಸು ಬಿ ಕಾಂ ಸರ್ ನಮ್ದು ಅದೇ ಸರ್
ಬಿಕಾಮೇನಾ ಚೆನ್ನಾಗಿ ಪಠ ಮಾಡ್ತಾರಾ
ಸುಮಾರಗೆ
ಮಾದೇವ್ ಸರ್ ಗೊತ್ತು.
ಹಾ ಗೊತ್ತು ಸಾ
ಹ ನಮ್ಗ್ ಪಾಠ ಮಾಡ್ತಿದ್ರ ನಿಮಗ
ಹಾ ಸರ್ ಹೇಳಿದ್ರು ಸಾರ್ ಹೇಳಿದ್ರು ಒಂದ್ಸತ ನಾವ್ ಅಲ್ಲಿಂದ ಇಲ್ಗ್ ಬಂದಿರೋದು ರವಿಶಂಕರ್ ಸರ್ ಗೊತ್ತು ಸರ್. ಮಂಡೇದವರಲ್ಲ ಸರ್ ಅವರು
ಹ್ಮ್ ಮಂಡೆ ಮಂಡ್ಯಾದರು.
ಈ ಕೊಳಗಲ್ದಗ್ ಇದ್ರೆ ಒಳ್ಳೆ ಸರ್ ಸರ್ ಭವಿಸಾರು ಸರ್
ಹ ಕನ್ನಡ ಅದದು ಸಾರ ಅವರುಂಗೆ.
ಅವ್ರು ಒಳ್ಳೆ ಸಾರು ಸಾ
ಓಕೆ ಓಕೆ ಸರ್
ಓಕೆ ಹೇಳಿ ಸರ್ ನಿಮ್ಮೂರು ಹಬ್ಬ ಬಗ್ಗೆ
ಊರ್ ಹಬ್ಬ ನಮ್ದೇಎಂಟು ದಿನನೇ ಸಾ ನಮ್ದು ಹೇಳ್ತೀನ ನಾನೆ ಸರ್ ಯಾರಲ್ಲ ಯಾರಲ್ಲ ಒಂದ್ ಐ ಐದ್ ಆರು ಜನ ಹುಡುಗರು ಅಷ್ಟೇ ಸರ್ ನಮ್ಮ ಊರಲ್ಲಿ.
ಆತರ ಏನ್ ಮಾಡ ಸರ್ ಅದಲ್ಲಿ.
ಎಲ್ಲ ಕರ್ಕೊಂಡೋಗ ಹಸ್ಟೆಲ್ ಸೇರಿಸಸ್ಬಿಟ್ರೆ ಯಾರ ಬರಲ್ಲ
ಹ್ಮ್ ಹೌದು ನಿಜ ಸರ್ ಅದು.
ಹುಡ್ಗನ್ನ ಕುಣಿಯ ಎಲ್ಲ ತಕನೋಗಿ ಸೇರ್ಸ್ಬಿಟ್ರರು ಸರ್. ಹ ಹ ಹಾಸ್ಟೇಲಿಗೆ
ಅದೇ ಕಷ್ಟ ಸರ್ ಮುಂದಕ್ಕೆ ಹಡು ಹಬ್ದಲ್ಲಿ ಊರ್ಲ್ ಹಬ್ಬ್ದದಲ್ಲಿ ಇರ್ಬೇಕ ಸರ್
ಹಬ್ಬ ಅಂದ್ರೆ ಜಾಲಿಯ ಆಗಿರ್ತದೆ ಇಲ್ಲಿ ಬೇಜಾರ್ ಆಗಬು ಟ್ಟುದದೇ ಗೊತ್ತ
ನಿಜ ನಿಜ ಸಾರ್ ಅದು ಯಾರ ಜನಗಳು ಇದ್ರತಾನನೆ. ಸಾರ್ ಮುಂದಕ್ಕೆ ನಮಗ ಹೌಸಾರ್.
ನಮ್ದು ಅಷ್ಟೇ ಸಾರ್ ಜಗಳ. ನಮ ತಲ್ಲ ಏನ ಕುಣಿಯಕ ಜಗಳ ಸರ್ ನಿಮ್ದಾರ ಪರವಾಗಿಲ್ಲ. ಸಾರ್ ಈ ಜಗಳ ಜಿಗಳ ಕಮ್ಮಿ ನಮ್ದೊಡ ದಡಕ ಹೊಟವೈತಾರೆ ಸರ್ ನಮ್ಮ್ಊರ್ಲ್ಲಿ.
ಹಾ ನಮ್ಮೂರ ಆ ತರ ಎಲ್ಲ ಹೋಗತಲ್ಲ.
ಹೋಗ್ಬಿಡ್ತಾರೆ ಸರ್ ನಮ್ಮಲ್ಲಿ ಸುಮಾರ ಈಗ ಹಬತಾರೇ
ನಮ್ಮ್ಊರಲ್ಲಿ ಜಗಳ ಮಾಡೋದೇ ಇದೆ. ಪ್ಲೇಟ್ಲ್ಲ ಮುಗಿದಿದ್ದಲ್ಲ ಆ ಪೀ ಆ ಪೀಸ್ಗಲ್ಲೇ ಜಾಗಳಕ್ಕೆ ಹೋಗೋದು.
ಹೌಸಾ ಆ ತರ ಕಷ್ಟ ಪಡ್ತದೆಸ ಕುಣಿಯಕ ಪೊಲೀಸ್ ಅವರು ಇದ್ರ ತಾನೇ ಸರ್ ಸ್ವಲ್ಪ ಕಂಟ್ರೋಲ್.
ಒಂದ್ ವರ್ಷ ನಾ ನಮ್ಮೂರು ಪೊಲೀಸರು ಬಂದಿಲ್ಲ ಸರ್ ಈ ಸಾರಿ ಬಂದಿದಾರ ಅಂದ್ರೆ
ಹೌ ಸರ್
ಈ ಸಾರಿ ಹೊಟ್ಟಿದ್ರು ಹುಡುಗರು ಕಟ್ಟಟ ಹೊಡದ ಇದಕ್ಕೆ ಪೊಲೀಸ್ ಬಂದ್ಬಿಟ್ರು. ಕಟಾಟ ಇಷ್ಟಪ್ಪ ಇದಾರೆ ಇನ್ನು ಇಷ್ಟಪ್ಪ ಹಬ್ಬ ಮಾಡ್ಬೋದ ಅಂತ.
ಹೌದೌದು ಸರ್ ಅದಂದೆ ಕಷ್ಟ ಸರ್ ಪೊಲೀಸ್ನವ್ರು ಬಂದ್ರೆ.
ಹಾ
ಬಾಕಿಯವ್ರು ಎಲ್ಲ ಯಾರ ಇದ್ರು ತಲೆ ಕಟ್ಟಸ್ಕೊ ತಲೆ ಕಟ್ಟಸ್ಕೊಳದಿಲ್ಲ ಸ.
ಅವ್ರ ಇದ್ರೆ ಮಾತ್ರ ಎದಕೊಡುವ ಇಲ್ಲಾಂದ್ರೆ ಇಲ್ಲ ಸರ್.
ಹೌಸಾ ಸ್ವಲ್ಪ ಅವ ಅವರಿಂದೆ ಸ್ವಲ್ಪ ಜಗಳ ಆಗ್ಬಿಡ್ತವೆ ಸರ್. ಹ ಕುಣಿಯಕ್ ಬಿಡದೇವತವೇ ಅಂತ ಅವ್ರು ಜಗಳಕ್ಕೆ ಬಿಡಿಬಿಡ್ತವೆ.
ಹ ಆ ತರ ಹೊರಗಡೆಯಿಂದಲ್ಲ ಮೂರ್ ಬರೋಲ್ಲ ಸರ್ ಎಲ್ಲ ನಮ್ಮೂರ ಅವ
ಅಂದ್ರ ಹಂಗೆಲ್ಲ ಸರಿ ನಾ ಹೇಳ್ತಿರೋದು ಆ ಕುಣಿಗಕ್ಕೆ ಯಾರ ನಮ್ಮೂರವರೇ ಕುಣಿತಿರ್ತಾರಲ್ವಾ ಬೈಪಾಸ್ ಬೈ ಮಿಸ್ಸಾಗ್ ಕಾಲ್ಗೆಲ್ ಗಿಲ್ ತೊಳೆಬಿಟ್ ಜಾಗಕ್ಕೆ ಇದ್ದಾಗ ಹಂಗ ಅತರಿಂದ ಇ ಇ ಮಾಡ್ಬಿಡ್ತಾರ ಫಾರಿಸ್ನರು ಇದ್ ಮಾಡ್ಬಿಡ್ತಾರ ಸರ್
ಹಾ
ನಿಜ ಅಲ್ವಾ ಸ
ನಿಮ ನೀನು ಏನ್ ಮಾಡ್ತಿದ್ದೀರಾ
ಅದೇ ಹೇಳನಾರ ಸರ್ ಸುಮ್ ಕುಂತಿದ್ದೀನಿ ಅಂತ ನಿಮ್ಮಾಗ ಮಾತಾಡ್ಕೊಂಡು
ಏನ್ ಬಿಸ್ನೆಸ್ ಏನ್ ಮಾಡಬ ಅಂತಿದೀರಾ
ನೋಣ ಸಾರ್ ಮುಂದಕ್ಕೆ ಡಿಗ್ರಿ ಮುಗಸ ಅಂತ ಇದೀನಿ ಫಸ್ಟ್
ಬನ್ನಿ ಒಂದು ಒಳ್ಳೆ ಜಾ ಒಳ್ಳೆ ಜಾಬ್ಂತೆ ನ ಜೊತೆ ಬಲ್ಬೂರಿ ಅಷ್ಟೆ ಬೆಂಗಳೂರು ಉಬ್ಗಾಮ
ಸರ್ ನಿಮ್ ಮುಂದೆ ಬರ್ತೀನಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡಿ ಸರ್ ಬರ್ತೀನಿ ನಾನು
ಹ್ಮ್ ಕೆಲ್ಸ ಅಂದ್ರೆ ಇನ್ನು ಇದು ಮಾಡಿಲ್ಲ ಇವಾಗನೇ ಕಂಪ್ನಿ ಓಪನ್ ಆಗಿದೆ
ಹೌದಾ ಸ ಹಾ ಹಾ ಹೌಸ ಕೆ ಓಕೆ ಸಾರ್ ಹೌದಸ ಮಾಡ ಮಾಡ್ಬೋದ್ ಬುಡಿ ನೀವು ಅಲ್ವಾ ಸ ಬರ್ತೀನ್ ಬಿಡಿ ಸರ್ ನೀವು ಹೋಗ ಬತ
ಹೋಗ್ತವಿ ಹೋಗ್ತವಿ ನಿ ಮನ್ಸೇಸ್ ಕರ್ಕೊಂಡ್ ಹೋಗ್ತೀವಿ
ಹಾ ಹೇಳಿ ಹೇಳಿ ಸರ್ ಬರ್ತಿ ಬಿಡಿ ಸರ್ ನಮ್ದ ಬೇಕ ನ ಹುಡುಗ್ರು ಬೇಕಂದ್ರ ಕರ್ಕೊ ಬರ್ತನ್ ಬಿಡಿ ಸರ್ ನಾವು
ಹಾ
ಇದ್ದರೆ ಹುಡುಗರು ಕರ್ಕೊ ಬರ್ತೀನಿ ನಮ್ಮ್ ಕಾಲೇಜ್ ದರ್ಶನ ಒಬ್ಬ ಹುಡುಗ ಪ್ಪ ಸ
ಅವನ ಆ ನನ್ ಜೊತೆ ಓದ್ತಿದ ಸರ್ ಅವನು ಜೀವಿ ಗಿಡದಲ್ಲಿ
ಹಾ ಹೌದು ಸ ಗೊತ್ತಾ ಸರ್ ಅವರು ನಾವೆಲ್ಲಾ ಬಾಳ ಗಿಡ ಇರ್ಸ ಹಾ ಹಾ ಮನೋಜ್ ಅವರೆಲ್ಲ ಗೊತ್ತಿರ್ಬೇಕಲ್ಲ ಸರ್ ನಿಮ್ಗೆ
ಮನಜ್ ಗೊತ್ತಿಲ್ಲ
ಹಸಾ ಹೌದಸ ಒಳ್ಳೆ ಹುಡ್ಗ ಸರ್ ಅವನು
ಹಾ ದೀಪನ್ ಗೊತ್ತಾ ದೀಪನ
ಹಾ
ದೀಪನ್ ದೀಪನ್
ಹಾ ಗೊತ್ತು ಸರ್ಮ್ಮ
ಹಾ
ಕೆಳೋರು
ಅವ್ನ್ ಕಾಲೇಜ್ಗ ಬರಲ್ವ ಬರ್ತಾನೆ ಇವಾಗ
ಹಾ ಈಗ ಬರ್ತಿದ್ದಾನೆ ಸಾರ್ ಏನೋ ಊರ್ ಹೋಗ್ಬಿಟ್ಟು ರಗ ಹಾಕ್ ಬಿಡ್ತಾನೆ ಸಾರ್ ಯಾವಾಗ್ಲೂ ಒಂದ್ ನಾಲ್ಕ್ಐದ್ ದಿನ ರ ಒಂದ್ ವಾರ ಹೊಂಟಾಯ್ತಾನ ಎಲ್ಲಾರೇ ಅದೊಂದೇ ಸಾರ್ ಇನ್ನೇನು ಇಲ್ಲ ಸರ್
ಆಯ್ತ ಆಯ್ತು ಸರ್
ಹಾ ಇನ್ನೇಶ
ಎಏನ್ಸ ಕೆಲ್ಸ
ಸರ್
ಕಸ
ಅರುಣ್ ಅರುಣ್
ಹಾ ಗೊತ್ತು ಸರ್ ನಮ್ ಜೊತೆ ಹಡ್ ಆಡ್ಸೋತದ
ಹೌಸಾ
ಹ್ಮ ಸರಿ ಸರ್ ನಮ ದಿನ ಸಿಕ್ಕಾಮ ಬಂದ್ರ ನಮ್ಮೂರು ಕಡೆ ಬಂದ್ರ ಕಾಲ್ ಮಾಡಡಿಿ
ಹಾ ಓಕೆ ಸರ್ ಬರ್ತೀನ ಬಿಡಿ ಸರ್
ಹ್ಮ್ ಮರಿಬೇಡಿ ಸರಿನಾ ೆ ಹ ಆಮೇಲೆ ನಂಬರ್ ನು ಕಂಡ ನಮ್ಮ ರ ಕೊೊೊಳ್ಳ ವ್ಯಾಕೆನ್ಸಿ ಇದ್ರೆ ಕರಿಿತೀನಿ ಬಂದಸರ್ಕೊಂಡ
ನೀವ ಹೇಳಿದ್ಮೇಲೆ ನ ಥ್ಯಾಂಕ್ ಯು ಸರ್ ಬಾಯ ಓಕೆ ಸರ್ ಬಾಯ್